ಕೆಳ್ಸ್ತದ ಹಾ ಆರಾಮದ ನೋಡ. ಮ ನೀನ. ಹ್ಮ್ ರಿಯಚನ್ ಮಾತಾಡೋಡ ನ ಇಮಲಗೆ ಮಾತಾಡದ್. ಅದ್ರಾಗೆನಿಲ್ಲ ಹ್ಮ ಊಟ.
ಇವಾಗ್ ಆಯ್ತ್ ನಾ ನಿಮ್ದು.
ನಮ್ದು ಏನ ಇಲ್ ನೋಡ ಮಾಡ್ಬೇಕು.
ಹೌದನೆ ಹ್ಮ ನ ನಾವು ಒಲೆ ಇದ್ದಿಲ್ಲಲ್ಲ ಅದಕ್ಕೆ ಸುಮ್ಮು ನಾಷ್ಟ ಮಾಡಿದ್ದೆ. ಹ್ಮ್ ಮೂರ್ ದಿನ ಆಯ್ತು.
ತೈ ಒಲಿ ಮೇಲೆ ಮಾಡ್ತರೆನಾ ಹೌದಾ ಗ್ಯಾಸ್ ಇಲ್ಲ ಏನ ಸಿಗೊಲ್ ಏನ.
ಲಿಗ್ಯಾದ ಬಂದಿಲ್ ಇನ್ನ ಅದು.
ಹೌದಾ. ಅಲ್ ಸಿಗಂಗಿಲ್ಲ.
ಸಿಗುತ್ತಾ ಆರ್ಡ್ರ ಮಾಡ್ಬೇಕಲ್ಲ ಇಲ್ಲಿಂದ ಆರ್ಡ್ರ ಮಾಡ್ ಮೂರ್ನೇ ದಿನಕ್ಕೆ ಹಿಂಗ್ ಬರುತ್ತ.
ಹೌದಾ
ಏನಂನ್ದೆ ಇವ್ರ್ ಟಿಗಿ ಇನ್ನ ಎರಡ್ ಒಂದ್ ವಾರ ಐತ್ರಿ ಅಷ್ಟೆ ಮಾಡು ಬರುತ್ ತ್ತ ಅಂತ್ ನಾ ಅಂದೆ. ಇಲ್ಲ ನೋಡಂತಗೋ ಯಾರ್ದಾರ ಇಸ್ಕೊಂಡಾ ರಂತ್ ಮಾಡಿದ್ರು ಮತ್ ಎಲ್ಲರ್ದು ಒಮ್ಮಲೆ ಖಾಲೆ. ಆ
ಕಟಿಗೆ ವ್ಯವಸ್ ತೆ ಮಾಡ್ತಾರಲ್ಲಿ
ಬಂದಾರಿಲ್ಲ ಅಡ್ಡೆ ಐತಲ್ಲ ಕಟಿಗೇದು. ನೂರ್ ರೂಪಾಯನ ಕೊಡ್ತಾರ ರೀ ಎಷ್ಟನ್ ಗೊತ್ ಓಟ್ ನೂರೂಪಾಯ್ದೇನೊ ತೋಂಬರ್ತಾರ್ ಒಟ್ಟಿಕೆ ನೂರುಪಾಯಿದ್ ಅಂಕತ್ ಒಂದ್ ಕ್ಯಾ ಚೀಲ ಹಿಡ್ಕೊಂಡ್ ಬಂದಿರ್
ಹೌದಾ ಹ್ಮ್ ಹ್ಮ್ ಮೂರಿಂದ ಬರೇ ಮೂರ್ ದಿಂದ ಬರೇ ನಾಷ್ಟ ಮಾಡಕತ್ತೀರೆ ನೋಡ.
ಇಲ್ಲ ಬೆಳಿಗ್ಗೆ ಚಪಾತಿ ಅನ್ನ ಸಾಂಬಾರು ಪಲ್ಯ ಮಾಡ್ಕೊಂಡ್ ಹೋಗಿದ್ದೆ ಅಂದ್ರೆ ಮುಂಜಾನ್ ಸಾಲಿಗ್ ಹೋಗ್ತೀನಲ್ಲ ಸ್ಕೂಲಿಗೆ ಆಂ ಅದಿಕ್ಕೆ ಹಾಂ ಪ್ರೈವೇಟೆ.
ಹಾಂ ಹಾಂ
ಅದಿಕ್ಕೆ ಹ್ಮ್ ಎಲ್ಲಾ ಅಡಿಗೆ ಮುಗ್ ಸ್ಕೊಂಡ್ ಹೋಬಿಡದ್.
ಹ್ಮ್
ಬೆಳಿಗ್ಗೆ ಮತ್ ಮಧ್ಯಾಹ್ನ ನಡೀತದ ಇವಾಗ್ ಏನ್ ಒಟ್ಟೆ ಹಸಿರಂಗ್
ಹ್ಮ್ ಹ್ಮ್.
ಅದಿಕೆ ಮತ್ತ ಬೆಳಿಗ್ಗೆ ಹುಳಿ
ಹೌದೌದು.
ಅದಕ್ಕೆ ಸುಮ್ಮ ಅವ್ರಗೂ ಗೊರ್ಸ್ ಅಂದ್ರ ನಾಕುವರ್ ರೆ ಮೂರುವರಿಗ್ ಬರ್ತಾರ್ ಊಟಕ್ಕ. ವಟ್ಟಾಸ ಇರಂಗಿ ಎಲ್ಲಾ ಒಂದ್ ಜಾಸ್ತಿ ಏನು ಮಾಡ್ಬೇಡ ಅಂತರಲ್ಲ. ನಾಷ್ಟ ಮಾಡ್ಕೊಂತ್ ತಿನ್ಬಿಡು
ಯಾವ್ನ್ ಹೇಳ್ದನ ಹಾ ಅಂದ್ರೆ ಸೋಲಿಗ್ ಬೆಳಿಗ್ಗೆ ಎಂಟುವರೆ ಒಂಬತ್ಕ್ ಹೋಗ್ ತರೇನ.
ಹಾ ಎಂಟುವರೆಗೆ ಇನ್ನ ಹುಡುಗೂರ್ ಅಷ್ಟೊಂದ್ ಜಾಯ್ನ್ ಆಗಿಲ್ಲಲ್ಲ ಅದಕ್ಕೆ ಹತ್ತಕ್ ಹೋಗ್ತ ಹೋಗಕತಿವಿ. ಹ್ಮ್ ಬರದ ಐದುವರಿಗಿ.
ಹ್ಮ್.
ಅಂದ್ರೆ ಬೆಳಗ್ಗೆ ಮಾಡಿ ಟೋಯ್ಬ ಬಿಡ್ತೀನಿ ಅಲ್ ಅಷ್ಟು.
ಹೌದು.
ಮತ್ತೆ ಸೋಮ್ವಾರಲಿಂತ ಎಂಟುವರಿಗ್ ಹೋಗ್ಬೇಕ್.
ಹ್ಮ್ ಹ್ಮ್.
ಹಾ ಇನ್ನು ಇಲ್ಲ ಹುಡ್ಗುರ್ ಇನ್ನ ಜಾಯ್ನ್ ಆಗಿಲ್ಲ ಐದ್ನೆ ಹತ್ನೇ ತಾರೀಕಲಿಂತ ಬರ್ತಾರಂತ್ ತ್ತ ಹಂಗ ಇನ್ನು. ಕ್ಲಾಸ್ಸು ಸ್ಟಾರ್ಟ್ ಆಗಿಲ್ಲಲ್ಲಾ.
ಹ ಹ.
ಅದಕ್ಕೆ ಹತ್ ಗಂಟೆಗೆ ಹೋಗ್ ತ್ತಿದೆ.
ಹ್ಮ್ ಹ್ಮ್ ಅಂದ್ರೆ ಮ ಪಲಾ ಅಲ್ಲೆಲ್ಲ ಪ್ರೈಮರಿ ಸ್ಕೂ ಕುಲ ಅತ್ವ ಹೈ ಸ್ಕೂಲ.
ಇಲ್ಲ ಪ್ರೈಮರಿ ಟು ಹೈಸ್ಕೂಲ್ ಐತಿ ಟೆಂತ್ವರೆಗೂ ಐತೆ ಈ ಕೆಜಿ ಇಂದ. ಅಂದ್ರೆ ನಾವ್ ಪ್ರೈಮರಿ ಅಷ್ಟೇ ತೋತ್
ಹೌತನು ಹ್ಮ್. ಅಂದ್ರ ಮಕ್ಳುಕುಡ ಎಲ್ಲ ಟೈಮ್ ಪಾಸ್ ಆಗುತದಂಗ್ ಆಯ್ತು.
ಹಾ ಟೈಮ್ ಪಾಸ್ ಆಗುತ್ತ ನಷ್ಟ ಅವ್ಲಕ್ಕಿ ಮಾಡಿದ್ ದೆ ಇವಾಗ.
ಹ್ಮ್
ತಿಂದ್ವಿ ಇಲ್ಲಿ ಗಾಳಿ ಬಿಳಾಕತ್ತದಲ್ಲಾ ಮ್ಯಾಳ್ಗಿ ಮೇಲೆ ನೀನ್ ತಿ ವಾಕಿಂಗ್ ಮಾಡತ್
ಹೌದಾ ನಾನ್ ದ ನೈಟ್ ಅ ಬೆಳಿಗ್ಗೆ ವಾಕಿಂಗ್ ಮಾಡ್ತಾರ್ ನಂಗ್ ಆಯ್ತ.
ಹಾ ರಿ ಮಾಡ್
ಹ್ಮ್ ಹ್ಮ್. ಮತ್ ತ್ತೆ.
ಮನೇಲ್ ಆರಾಮ್ ಅದರ್
ಎಲ್ಲಾ ಆರಾಮ್ದಾರ್ ನೋಡಮ್. ಹಾ ಹೋಗಿದ್ರು ಇಲ್ಲೆ ಗೌರ್ಮೆಂಟ್ ಕೊಲ.
ಹಾ ಹಾ.
ಹ ಇನ್ನ ಅಲ್ಲಿ ಪ್ರೈವೇಟ್ ನಾಳಿಂದ ಸ್ಟಾರ್ಟ್ ಆಗ್ತಾವ್. ಹ್ಮ ಹ್ಮ್ ಅಂದ್ರೆ ಇಲ್ಲಿ ಗೌರ್ಮೆಂಟ್. ಟಸವ್ಲೊಳಗ ಹಾಕಿವಲ್ಲ ಹೆಸರ. ಹ್ಮ ನಿಲೋ ತರ. ನಾಳೆ ಅಲ್ಲಿ ಪ್ರೈವೇಟ್ ಕೋಚಿಂಗ್ ಕಳಸ್ತೀವಿ. ನಾಳೆಯಿಂದ ಸ್ಟಾರ್ಟ್ ಅಲ್ಲೋಕ್ತರ್.
ಹಾ
ಹಾ
ಅದೇ ನಾಳೆ ವಿಚ್ ವಿಶ್ವ ಪರಿಸರ ದಿನಾಚರಣೆದಿಂದ ಸ್ಕೂಲ್ ಸ್ಟಾರ್ಟ್ ಮುಂಜಾರ ಹ.
ವಕ್ ರೆಡಿ ಇದರ್ ನೋಡ್ ಅವ್ರು.
ಹ
ಇವತ್ತಿನ್ದ ಎಲ್ಲ ಹೊಸ ಬ್ಯಾಗು ಹೊಸ ಬುಕ್ಕು ಹೊಸ ಪೆನ್ನು ಎಲ್ಲ ನು ಕೊಡ್ಸ ಕೊಡ್ಸ. ಕೊಡ್ಸತ್ತ ಹಠ ಮಾಡಿದ್ರೆ ಎಲ್ಲಾ ಕೊಡ್ಸ್ ತದೆ ಹಿ ಹಿ.
ಹಃ ಹ ಏ ಎಲ್ಲಷ್ಟ ಕೊಟ್ಕೊಂಬಂದ್ರಿಲ್ಲ ಹ.
ಹ್ಮ್ ಅದೇನ.
ಹ್ಮ್ ಮನೇಲ್ ಆರಾಮ್ ಅದಾರ ಮಾಮ್ಮ ಅತ್ತೆ ಅವ್ರೆಲ್ಲ.
ಆರಾಮ್ ಅದಾರ್ ನೋಡ್ರಿ.
ಹ
ಹ್ಮ್ ಮತ್ತೆ ಇಲ್ಲ ಹೋಗಿಲ್ಲ. ಹ್ಮ್ ಎಲ್ಲ ಮನೆ ಕೆಲ್ಸ ಆಗ್ತಾವ.
ಹೌದು.
ಹ್ಮ ಎಲ್ಲಿಗ್ ಹೋಗಕಗಲ್ಲ. ಮತ್ತೆ ಹುಡ್ಗುರ್ ರಜೆ ಇದ್ದಾಗ ಹೋಗದು. ಏನರೆ ಅಂತ ಕಾರ್ಯಕ್ರಮ ಫಂಕ್ಷನ್ಸು ಇದ್ರೆ ಹೋಗದು ಹ್ಮ್. ಹ್ಮ ಇಲ್ಲ ಅಂದ್ರೆ ಇಲ್ಲ.
ಹಾ
ಮತ್ತ ಅಲ್ಲಿಗ್ ಹೋದ್ರೆ ಇಲ್ಲಿ ಮಕ್ಳ ಸ್ಕೂಲ್ ಎಲ್ಲ ಇದಾಗ್ ಬಿಡತ್ತ.
ಹೌದು ಬಿಸ್ಲೆಲ್ ಆಡಾಡೊದು ಅದು .
ಹ್ಮ್ ವಾಯ್ಸ ಅಂದ್ಮ್ಯಾಲಿ ಹಾ ಮನ್ಯಾಗೆ ಗೊತ್ ಇವಾಗ. ಹ. ಅಲ್ ಹೋಗಂಗಿಲ್ಲ.
ಹ್ಮ್
ಮನ್ಯಾಗ್ ಮಾಡದು ನ್ ಹಾಲ್ನ ಕಾಸದು ಡಬ್ಬಿ ಬಾಕ್ಸ್ ಹಾಕಿ. ಸರೆ ಹ್ಮ್ ಹ್ಮ್ ಹ್ಮ ಬ ಪತ್ತಳಾಗ.
ಹ್ಮ್
ಮತ್ತೆ ಮಾದಾಮ್ ಮಾಡ್ಕ್ ರೆಡಿ ಮಾಡಿ ಮತ್ತೆ ಸಾಯಂಕಾಲದ್ ಮೇಲ್ ಹುಡ್ಗರು ಬಂದ್ವ ಅಂದ್ರ ಅವ್ರಿಗಿ ಸ್ನಾಕ್ಸ್ ಕೊಡ್ಸ ಕೊಡದು ಮತ್ತೆ ಸಾಯಂಕಾಲ ರಾತ್ರಿ ಅಡ್ಗೆ ಮಾಡೊದು. ಇ ಬ್ಯಾಗ್ ಟಗ.
ಮನೇಲ್ ಇದ್ರೆ ಬರೇ ಮಾಡಿದ್ದೆ ಮಾಡಿದ್ದೆ. ಕೆಲ್ಸನೇ ಸಗಲ್ಲ ಇನು ಎಲ್ಲಿಗ್ಯಾದ್ರು ದ್ರ ಹೊರಗ್ ಹೋದ್ರ. ಅಲ್ಲಿ ಕೆಲ್ಸ ಅಲ್ಲೇ. ಬಂದ್ ಮಾಡ್ಬೋದ.
ಹ್ಹ ಹ. ಹ್ಮ ಹ ಹೇಳು. ಎಲ್ಲಿಗಾರು ಹೋದ್ರ ಟೈಮ ಸ್ಪೆಂಡ್ ಆಗ್ತದ ಸ್ವಲ್ ಟೈಮ್ ಪಾಸ್ ಆಗ್ತಾರ. ಹ್ಮ ಮಾನ್ಯಲೆ . ಮ ಮಾಡ್ದ ಮಾಡ್ಬೆಕ ಅದೇ ಇಲ್ಲಡೆ. ಮತ್ತೆ ಅದನ್ನಲ್ಲೆ ಇಡೋದು ಮಲ್ಕೊಳೋದು ಒಂತಾಸು ಹ್ಮ್ ಹ್ಮ್ ನಡೆಮತ್ತ ಹ ಹ್ಮ. ಹೊರ್ಗಡೆ ಹೋದ್ರೆ ಸ್ವಲ್ಪ್ ನೊಲೇಜ್ ಜ್ ಬೆಳಿತ್ತದ ಹ್ಮ್.
ಮಳೆ ಆಯ್ತ ಅಲ್ಲಿ.
ಹ್ಮ್ ಮಳೆ ನಿನ್ನೆ ನಿನ್ನೆ ಆಲ್ಲ. ಮೊನ್ನೆ ಆಯ್ತ.
ಹೌದಾ ಹ್ಮ್.
ಜೋರಿತ್ತ.
ಹೌದು.
ಚೆನ್ನಾಗ್ ಆದ್ ಮಳಿ.
ಹ್ಮ್ ಇಲ್ಲ ಅಂತೂ ನಿನ್ನೆ ಮೊನ್ನೆ ಫುಲ್ ಜೋರ್ ಬಂತ ಮಳಿ ಹಂಗ್ಯಾಗ್ ತಣ್ಣಗ್ ವಾತ್ ತವಣ ಬೆಟ್ ಅದಿನಿ.
ನಮ್ ಕಡೆ ಯಾವ್ ತಣ್ಣಗನೇ ಇಲ್ಲ. ಕುದಿ ಕುದಿ ಕುದಿ ಕುದಿ ಏನೋ ಅಂತರ್ಲಾಕ್ಕ ಗಡಿಯಾವ್ ಕೂದುಸ್ದಂಗ್ ಆಗ್ಯದ್
ನಿನ್ನೀ ಅಂತೂ ಅದ್ರಾಗ ಮೇಲ ಮಲ್ಕೊನಕತಿವಲ್ಲ
ಹ್ಮ್ ಹ್ಮ್
ಚಳಿ ಇದ್ದಕ್ಕ ನಿನ್ನೆ ಹೋಗಿ ಕೆಳಗ ಮಕ್ಕೊಂಬಿಟ್ವಿ ಎರಡ ದಿನ ಆಯ್ತ್
ಹೌದನ
ಹ್ಮಾ
ಮಳಿ ಅದು ಬಂದ್ರ ಅನುಕೂಲ ಅದ ಮನ್ಕೋಳಕ್ ಮ್ಯಾಲೆ
ಹ್ಮ್ ಹ್ಮ ಮೇಲಿಲ್ಲ ಮಳೆ ಬಂದ್ರೆ ಕೆಳಗೆ ಹೋಗೋದು ಹ್ಮ್ ಹ್ಮ ಮಳೆ ಇರ್ಲಿಲ್ಲ ಅಂದ್ರೆ ಮೇಲೆ
ತಾನ
ಹ್ಮ್ ಮೊನ್ನೆ ಎಲ್ಲಿ ಹನ್ನೆಡಕ್ಕ್ ಸ್ಟಾರ್ಟ್ ಆಯ್ತ್ ಮಲ್ಕೊಂಡಿದ್ನ ಹನ್ನೆಡ್ಡಕ್ಕ ಸ್ಟಾರ್ಟ್ ಆಯಿತು ಹ್ಮ ಐದರ್ತನ ಬೆಳಿಗ್ಗೆ ಐದ್ ಗಂಟೆ ತನ ಮಳೆ ಇವಾಗ ಬಿಟ್ಟ
ಹೌದೌದು ನಿನ್ನಿಲ್ದ ಮೊನ್ನೆ ಇಲ್ಲಿನ ಹಂಗೆ ಆಗೇದ್ ಹನ್ನೇಡಕ್ಕ್ ಸ್ಟಾರ್ಟ್ ಆಗಿ ಬಿಡ್ತು ಮಳೆ ಬೆಳಿಗ್ಗೆ ಐ ನಾಲ್ಕುವರೇ ಐದ್ ಆಗಿತ್ತೇನ್ ಅಷ್ಟೊತ್ತಿಗೆ ಸ್ಟಾರ್ಟ್ ಆಯ್ತ್
ಫುಲ್ ಆಯ್ತ್ ಮಳಿ ಅವತ್ತ
ಹ್ಮ್
ನಿನ್ನೆ ಒಂದಿಷ್ಟ ಆಯ್ತು
ಹ್ಮ್
ಇವತ್ತಿಲ್ಲ ಹ
ನಿನ್ನೆನ ಆಗಿಲ್ಲ ನಮ್ಮ ಕಡೆ ಮಳೆ ಇಲ್ಲಾ ನಿನ್ನೆ ಇವತ್ತನು ಇಲ್ಲ ಹ ಮೊನ್ನೆ ಒಂದಿನ ಆಗಿದ್ದ ಅಷ್ಟೇ
ಹ್ಮ ಹ್ಮ ಹ್
ಹ್ಮ್ ಮತ್ತೆನ್ ಮಳೆ ಆಯ್ತಲ್ಲಾ ಬರ್ತ ಬಿತ್ತೋದು ನೆಡ್ ಇದು ಮಾಡದು ನಡೆಸ್ತಾರೆ ಹ್ಮ್
ಹೊಲಕ್ಕೆಏನ್ ಹಾಕಿದ್ರಿ
ಹ ಈ ಸಲ ಕಬ್ಬ ಮಾಡೇದ್ ಈಗ ಬಿತ್ತಾಕ ಏರಿ ಹೊಲ ಒಂದ ಐತಲ ಅದನ್ನ ಬಿ ತಲ ತೊಬರಿ ತಂದಿಟ್ಟಾರ್
ಹ್ಮ್
ಅದನ್ನ ಈಗ ಮಸ ಆಗಯ್ದನ ಇಲ್ಲ ಗೊತ್ತಿಲ್ಲ ನೋಡ್ಕೊ ಬಂದು ಬಿತ್ತಾರ ಅದನ್ನು ಹ್ಮ್ ಹ್ಮ್ ನಿಮ್ ಕಡೆ ನೀವೇನ ಹಕರ
ಪಾಲಿಗೆ ಕೊಟ್ಟಾರಲ್ಲ ಹೊಲನ. ಹ್ಹ್ ಕಬ್ಬ ಹಾಕ್ಯಾರಂತ.
ಹ್ಮ್ ಹ್ಮ್
ನಾವು ಏನ್ ಹೋಗೋದಿಲ್ಲ. ಹೊಲಕ್ಕೆ- ತರ-
ಹ್ಮ ಪಾಲಿಗೆ ಕೊಡ್ತರನ ಏಂದ್ರ.
ಹ್ಮ್.
ಪಾಲಿಗೆ ಕೊಟ್ಟರೇನು ಹೊಲ.
ಹ್ಮ ಪಾಲಿಗ್ ಕೊಟ್ಟ - ಎರಡು ವರ್ಷ ಆಯ್ತ್ ಇವಾಗ ಕೊಟ್ಟು.
ಅಂದ್ರೆ ಲೇಸಿಗೆ, ಲೇಸ್ಗೆ ಹಾಕ್ಯಾರ.
ಹಾ ಲೀಸ್ಗೆ.
ಹ್ಮ್ ಅಂದ್ರ ಅಮೌಂಟ್ ಅಷ್ಟ ಕೊಡ್ತಾರೆ. ಬೆಳೆಯನ್ನು ಕೊಡಲ್ಲ ಬೆಳೆದಿದ್ದು.
ಹ-
ಹಾ ಹ್ಮ್ ಹ್ಮ್ ಆದ್ರೆ ಅದ. ಲೀಸಿಗೆ ಹಾಕ್ಯಾರ ಅಂತ ಅರ್ಥ.
ಹ್ಮ ಪಾಲಿಗೆ ಕೊಟ್ರ ಅರ್ದ
ಹ್ಮ್ ಹ್ಮ್ ಹ್ಮ್ ಹೆಂಗ ಇರ್ತದ ಎರಡ್ ವರ್ಷ ಒಂದ್ ವರ್ಷಲೀಜ ಈಸ್ಟ್ ಎಷ್ಟ್ ಅಮೌಂಟ್ ಮಾತಾ ಆಡಿರ್ತಾರ ಅದೆ ಎಷ್ಟ ಆಗ್. ಲ್ಲಿ ಅಷ್ಟೇ ಅಮೌಂಟ್ ಕೊಡ್ತಾರ ನಾ ಮಾತಾಡಿದಷ್ಟು.
ಹ್ಮ್ ಹ್ಮ್.
ಹ್ಮ್ ಅಂದ್ರೆ ಪಾಲಿಕ್ ಬರೋದು ಬೇಸ ಬೇಸಿ ಆಗುತ್ತೆ ನನಗೆ.
ಹ್ಮ್. ಹ್ಮ್.
ಹ ಬೆಳದ. ತೋರ ಅರ್ದ ಅರ್ಧ ತಗೊಳ್ಳೋದು ಇರ್ತ. ಅದಾ. ಅರ್ಧ ಅರ್ಧ ಖರ್ಚ ಆಕದ ಇರ್ತದ ಇರ್ಲಿಕ್ಕೆ ಇದು ಹ್ಮ ಇದು ಲೇಸಿ. ಅಂದ್ರ ಎಷ್ಟಾಕ್ಬಳಲ್ಲ ಎಷ್ಟಕಾ ಇರ್ಲಿ ನಮ್ದನ್ ಖರ್ಚು ಇರಲ್ಲ ಏನು ಇರಲ್ಲ. ಅವ್ರ ಅಮೌಂಟ್ ಹ ಅಮೌಂಟ್ ಅಷ್ಟೇ ಕೊಡ್ತಾರ ಹ್ಮ ವರ್ಷಕ್ಕೆ ಎಷ್ಟ ಅಮೌಂಟ್ ಅಂತ ಮಾತಾಡ್ತ. ತರ ಅಷ್ಟೇ ಅಮೌಂಟ್ ಕೊಡ್ತಾರ.
ಹ ಅದೇ ಎರಡ್ ವರ್ಷ ಅಂತ ಹೇಳಕಂತ ಇದಂತ. ಸೈತಿ. ಮುಂದಿನ್ ವರ್ಷ ಏನ್ ಮಾಡ್ತಾರಂತ.
ತಲ.
ಹ್ಮ್
ಸರಿ ತೋರ ಇಡ್ಲ ಹಂಗಂದ್
ಹ್ಮ ಹಾ ಸರಿ.